ಹಲೋ ಆರಾಮ ಇದಿಯಮ್ಮಾ
ಆರಾಮ ಇದೀನೀ ನೀವ್ ಆರಾಮ ಇದೀರಾ
ಹಾ ಆರಾಮಿದೀವ ನೋಡ್ರಮ್ಮ ಏನ್ ಮಾಡ್ತಾ ಇದಾರಮ್ಮ ಮಕ್ಕಳೆಲ್ರು
ಆ ಮಕ್ಕಳ ಆರಾಮಾರ ನೋಡ್ರಿ ಮೇಡಮ್ ಒಬ್ಳ ಎಜುಕೇಶನ್ ಆಡ್ತಿದಲ್ಲ ಒಬ್ಳ ಜಾಬ್ ಮಾಡ್ತಿದಳ
ಜಾಬ್ ಮಾಡ್ತಾ ಏನ್ ಜಾಬ್ ಮಾಡ್ತಾ ಇದಳಮ್ಮ
ಆ ಐಫೋನ್ ಕಂಪ್ನಿಯಲ್ಲಿ ಬೆಂಗ್ಗಳೂರಲ್ಲಿ ಜಾಬ್ ಮಾಡ್ತಿದ್ದಾಳೀ ಮ್ಯಾನುಫ್ಯಾಕ್ಚರ್ ಮಾಡದು
ಓಹ ವೆರಿ ಗುಡ್ ವೆರಿ ಗುಡ್ ಎಷ್ಟ್ ಕೊಡ್ತಾ ಇದಾರೆ ಸ್ಯಾಲರಿ
ಹ ಹಾ ಸ್ಯಾಲ್ರಿ ಕೊಡ್ತಿದೆ ಮೇಡ್ಮ್
ಓ ವೆರಿ ಗುಡ್ ಚೆನ್ನಾಗಾಯ್ತು ಊಟ ಮಾಡಿದ್ರಮ್ಮ
ಹಾ ಮಾದ್ದ್ವಿ ನೋಡ್ರಿ ಮೇಡಮ್ ನಿಮ ಹತ್ರ
ಊಟ ಆಯ್ತು ನೋಡಮ್ಮ ನಮ್ಮದ ಆಯ್ತು ಈಗ ಅನ್ನ ಸಾಂಬಾರ್ ಮಾಡಿದ್ವಿ ಅದನ್ನೇ ಊಟ ಮಾಡಿದ್ವಿ ನೀವೇನ್ ಮಾಡಿದ್ರಮ್ಮ ಊಟ
ನಾವು ಬಿರಿಯಾನಿ ಮಾಡಿದ್ದ ಮೇಡಮ ಬಿರಾನಿನ ಟ್ಟ ಊಟ ಮಾಡಿದ್ದೀವ್ರಿ
ಹೇ ವೆರಿ ಗುಡ್ ಸೂಪರ್ ಸೂಪರ್ ನನಗೂ ಅದೇ ಇಷ್ಟ ಬಿರ್ಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀಯಮ್ಮ ನಾನು ಕಲ್ತ್ಕೊಳ್ತೀನಿ
ಹಾ ಆಯ್ತ್ರಿ ಮೇಡಮ್ ರೆ ಹೇಳಂತ ತಗೊಳ್ರಿ ಹೇಳ ರೀ
ಹಾ ಹೇಳಮ್ಮ ಯಾವ ರೀತಿ ಮಾಡದಂತ ನನಗ್ ಸ್ವಲ್ಪ ಹೇಳಮ್ಮ
ಆದೆ ಮೇಡಮ್ ಫಸ್ಟ್ ನಾವು ಚಿಕನ್ ತಗೊಂಡ್ ಬರ್ತೀವಿ ಮಾರ್ಕೆಟ್ನಿಂದ ಒಂದ್ ಕೆಜಿ ಹಂಗೆ ಒಂದ್ ಕೆಜಿಗೆ ಒಂದ್ ಕೆಜಿ ಹಾಕ ಅ ಆಗ್ತೀವಿ ಮೇಡಮ್ ನಾವು ಫಸ್ಟ್ ಚಿಕನ್ ತಗೊಂಡ್ ಬಂದು ಅದನ್ನ ಕ್ಲೀನ್ ಮಾಡ್ತೀವಿ ಎಲ್ಲಾ ನೀರ್ ಲ್ಲ ಎಲ್ಲಾ ತೊಳೋದು ಅದ ಕ್ಲೀನಾಗಿ ಆಮೇಲೆ ಅದಕ್ಕೆ ಕ್ಯ ಆರ್ಶನ್ ಪಿಡವು ಉಪ್ಪು ಸ್ವಲ್ಪ ಎಣ್ಣೆ ಎಲ್ಲಾ ಹಚ್ಚಿ ನೀರ್ ಹಾಕಲ್ಲ ಅಂದ್ರೆ ಮೇಡ ಹ ನ ಹಓ. ಫಸ್ಟ್ ಹಂಗೆ ಕುದಿಲಿಕ್ಕೆಿ. ಅದು ತನ್ನಷ್ಟು ತಾನಿ ಎಲ್ಲಾ ಚೆನ್ನಾಗ್ ಬೆನಿಯತ್ತಲ್ಲ ಮೇಡಮ್ ಅದನ್ನು ಒಂದ್ ಸೈಡ್ಗೆ ಇಲ್ ಕಂತೀವಿ ಆಮೇಲೆ ಇದು ಕಗೆ ಈ ಎಷ್ಟು ಒಂದ್ ಕೆ ಜಿ ಕಿಗೆ ಒಂದ್ ನಾಲ್ಕು ಈರುಳ್ಳಿ ಎಚ್ಚತಿೀವಿ ನೈಸ್ ಮೆ ಒಂದು ಟ್ ಮೆಷನ್ ಆೆ ಮೆಷನ. ಹಚ್ಚುತ್ತವಿ ಆಮೇಲೆ ಮ. ಮತ್ತೆ ಟೊಮಾಟೊ ಒಂದು ಟಮೊಟೊ ಹಾಕ್ತೀನಿ ಸಣ್ಣಿಗೆ ಹೆಚ್ಚಿ ಆ ಮತ್ತೆ ಕೊತ್ತಂಬರಿ ಮಸಾಲೆ ಅಂತೂ ಮಾಡೇ ಇರ್ತಾರೆ ಲ್ಲ ಮೇಡಮ್ ಆ ಕೊತ್ತಂಬರಿ ಮಸಾಲೆ ಹಟ್ಟಿಗೆ ಎಣ್ಣೆಯಲ್ಲಿ ಹಾಕಿ ಚಕ್ಕೆ ಲವಂಗ ಹಾಕಿಬಿಟ್ಟು ಆಮೇಲೆ ಕೊತ್ತಂಬರಿ ಮಸಾಲೆ ಇದು ಉಳ್ಳ ಬ್ರೌನ್ ಆಗಿ ಫ್ರಕತವಿ ಮೇಡಮ್ ಬ್ರೌನ್ ಬರ್ಬೇಕ್ರಿ. ಗದಿ ಅಂದ್ರೆ ಅನ್ನ ಕಲಾರ್ ಬರುತ್ತಾ. ಆಗ ಅದನ್ನ. ಲ್ಲ. ಬ್ರೌನ್ ಆದ ನ. ಕೊತ್ತಂಬರಿ ಮಸಾಲೆ ಹಾಕ್ತಿವ್ರಿ ಪುದೀನಾ. ತಂಬರಿ ಮಸಾಲೆ ತಟಾಮಟಾ. ಎಲ್ಲ್. ಚೆನ್ನಾಗಿ ಎಣ್ಣೆ ಬರೋವರಿಗೆ. ಫ್ರೈ ಮಾಡ್ತವ್ರಿ ಫ್ರೈ ಮಾಡಿ. ಆಮೇಲೆ ಒಂದು ಕೆಜಿಗೆ. ಹ್ಮ. ಅದಕ್ಕೆ ಎರಡರಷ್ಟು ನೀರ್ ಹಾಕ್ತಿವ್ರಿ ಮೇಡಮ್. ಅಂದ್ರೆ ಒಂದು ಪಾವು. ಒಂದು ಪಾವ ಅಂದ್ರೆ ಒ ನಾಲ್ಕು ಪಾವ್ರೆ ಒಂದ ಸೇರಾಗುತ್ತೆ ಅದೇ. ತಕ್ಕಂಗೆ ಒಂದು ಪಾವಿಗೆ ಎರೆ ನೀರೆ ಹಾಕ್ತಿವ್ರಿ ಮೇಡಮ್ ಅಂದ್ರೆ ಎಂಟು ಎನ್ ಟು ಪಾವ್ ನೀ ಎಂಟು ಪಾವ್ ನೀರ್ ಹಾಕ್ತಿವ್ರಿ.
ಹಾ ಹಾ ಹಾ ಹಾ
ಹಾ ಅದು ನೀರ್
ಅಂದ್ರೆ ಈಗ ಒಂದ್ ಕೆಜಿ ಒಂದ್ ಕೆಜಿ ಅಕ್ಕಿಗೆ ಎರಡು ಲೀಟ್ರ ಅ ಗ್ತಿರೆನಲ್ಲಮ್ಮ ನೀರು ಒಂದ್ ಒಂದ್ ಲೀಟರ್ ಅಕ್ಕಿಗೆ ಎರಡ್ ಎರಡ್ ಲೀಟರ್ ಹಾಕ್ತಿರಿ ಅನ್ಸುತ್ತೆ.
ಒಂದ್ ಕೆಜಿ ಅಂದ ಒಂದ ಲೀಟರ್ ಒಟ್ಟೆ ನಾವು ಒಂದ್ ಸೇರಿಂದ ಎರಡು ಸೇರು ನೀರ್ ತಗೋತೀವಿ ಮೇಡಮ್. ಒಂದ್ ಸೇರ್ ಅಕ್ಕಿ ತಗೊಂಡ್ರಿ ಎರಡು ಸೇರು ನೀರ್ ಹಾಕ್ತಿವಿ.
ಹೌದೌದೌದಮ್ಮ ಹಾ ಹಾ ಹಾ
ಹ ಅದ ಹಾಕ್ತೀವಿ ಮೇಡಮ್ ಅದು
ಅಹ್
ಚೆನ್ನಾಗಿ ನೀರೆಲ್ಲಾ ಕುದಿ ಬಂದು ಮನೆಯೆಲ್ಲಾ ಸ್ಮೆಲ್ ಅರ್ತಾ ಇರ್ತತೆ ಅವಾಗ ಅಕ್ಕಿ ಹಾಕಿವ್ ಮೇಡಮ್. ಅಕ್ಕಿ ಎನ್ ನೆನೆ ಹಾಕಿರ್ತಿವಲ್ಲಾರಿ ಅದನ್ನ ಹಾ
ಹ್ಮ್-ಹ್ಮ್
ಫಸ್ಟು ಪಮರಿ ಆಮೇಲೆ ಮತ್ ತ್ತೇ ಇದು ಚಿಕನ್ ಏನ್ ಕುಸಿರ್ತಿವಲ್ ಅದಕ್ಕೆ ಮ ತೇ ಈರುಳ್ಳಿ ತಮ ಆಟೆಣ್ಣು ಎಲ್ಲ ಬಿಟ್ಟು ಮತ್ತೆ ಅದು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದು ಚಿಕನ್ ಹಾಕ್ತೀವ್ರಿ.
ಓಹೋ ಅಂದ್ರೆ ಅದು ಮದ್ಲೇ ಚಿಕನ್ ಸ್ವಲ್ಪ ಬೇಯಿಸಿ ಹಂಗ ಇಟ್ಟಿರ್ತಿರಲ್ಲಮ್ಮ ಅದ್ನ?
ಬೇಯಸಿ ಸಪ್ರೇಟ್ ಇಟ್ಕೊಂಡಿ ಇರ್ತೀವಲ್ಲ ಮ್ಯಾಮ್ ಅದ್ನ
ಆ ಹಾ ಹಾ
ಅದನ್ನು ಮತ್ತೆ ಇದಿ ಕೆ ಮತ್ತೆ ಸಪ್ಪ ದಮ್ ಬಿರ್ ಯಾನಿ ಆಗ್ಬೇಕಲ್ಲ. ರೀ ಆದ್ರ ಇದೇಲ್ಲ ಫ್ರೈ ಮಾಡ್ಕೊಂಡಿರ್ ತಿವಲ್ಲ ಫಸ್ಟ್ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಆ ಇದುನ್ನ ಮತ್ತೆ ಚಿಕನ್ ಏನ್ ಬೆನ್ಸಿಲ್ ಇರ್ತಿವಲ್ಲ ಮತ್ತೆ ಅದು ಹಾಕ್ಬೇಕ್ರಿ ಅದು ಸಪ್ರೇಟ್ ಮ್ ಮಾಡಿಟ್ಕೊಂಡಿರ್ತೀವಲ್ರರಿ ಒಂದ್ ಪ ಸ್ವಲ್ ಸ್ವಲ್ಪ ಪಲಾವ್ ಹಾಕಿ ಮತ್ತ ಚಿಕನ್ ನಿಂದೆಲ್ಲ ಫ್ರ ಗಿಜ್ಲೆ ಹಾಕಿ.
ಹಾ
ಅದು ಫಸ್ಟ್ ಗೆ ಊರ ಅನ್ನ ಸ್ವಲ್ಪ ಪ ಪಾತ್ರೆಗೆ ಸರ್ವ್ ಮಾಡ್ಕೊಂಬೆಕ್ರಿ ಸಲ್ ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಇದು ಚಿಕನ್ ಒಂದ್ ನಾಲ್ಕು ಪೀಸ್ ಮಧ್ಯೆ ಮಧ್ಯೆ ಅದು ಮಸ್ ಲುಕ್ ಅಂತ ಮತ್ತೆ ಅನ್ನ ಹಾಕ್ ಬೇಕ್ರೀ ಮತ್ತೆ ಒಂದ್ ಸ್ವಲ್ಪ ಮೇಲೆ ಚಿಕನ್ ಪೀಸು ಮತ್ತೆ ಮಸ್ ಮಸಾಲೆ ಹಾಕಿ ಮತ್ತೆ ಅನ್ನ ಹಾಕ್ಬೇಕ್ರಿ ಹಾಕ್ಬಿ ಟ್ಟು ಅದು ಎಲ್ಲ ನಮ್ದ ಯವಾಗ ಅದು ಚಿಕ್ ಕನ್ ಏನೆಲ್ಲಾ ಈ ಕ ಫ್ರೈ ಆಗಿರೋದು ಅನ್ನಕ್ಕೆ ಅದುಕ್ಕೆ ಸರಿ ಹೋಗ್ಬೇಕ್ರಿ.
ಹಾ-ಹಾ
ಆಮೇಲೆ ಡೆಕೋರೇ ಟ್ಟಿಗೆ ಮೇಲೆ ಒಂದ್ ಸ್ವಲ್ಪ ಕಲರ್ ನಿಮ್ಗೆ ಇಷ್ ಷ್ಟ ಇದ್ರೆ ಅದು ಎಲ್ಲೋ ಕಲರ್ ಇಲ್ಲ ರೆಡ್ ಕಲರ್ ಆ ಸ್ವಲ್ಪ ಅಲ್ಲಿ ಅಲ್ಲಿ ಅಲ್ಲಿ ಒಂದ್ ಸ್ವಲ್ಪ್ ಲ್ಪ ಒಂದು ಚಮಚ ಸ್ಪೂನಿಂದ ಹೋಲ್ ಮಾಡಿ ಕಲರ್ ಬಿಡ್ಬೇಕ್ರೀ ಮೇಡಮ್.
ಹಾ ಹಾ ಹಾ ಹಾ
ಕಲರ್ ಬಿಡ್ಬೇಕು ಇಲ್ಲ ಕೇಸರಿ ಹಾಕ್ತಾರೆ ಅಲ್ಲೊಂದ ಅಲ್ಲೊಂದು ಕೇಸರಿ ತಗೊ ಬಂದ್ರೆ ಮನೇಲಿ ಒಟ್ಟು ನಾವ್ ಯಾವ್ದ್ ಇರುತ್ತೆ ಅದನ್ನ ನಾವು ಮಾಡ್ತಿವ್ ಮೇನು.
ಓ ಹೋ ಹೋ ಅದು ಎಲ್ಲಾ ಹಾಕಿ ಮೇಲೆ ಆಮೇಲೆ ಇದನ್ನ ಇದ್ ಮಾಡ್ಬೇಕಲ್ಲಮ್ಮ.
ಹ ಮೇಡಮ್ ಮತ್ತೆ ನಮಗೆ ಅದಾಗೆ ಶೇರ್ವಾ ಬೇ ಕು ಮತ್ತೆ ಈಗ ಒಬ್ಬ್ರೊಬ್ರು ಇದಾ ತಿರ್ತ ಗತ್ತಲ್ಲ ಮೇಡಮ್ ಅಗೆ ತಿಂತರಲ್ಲ ಸ್ವಲ್ಪ ಏನೋ ಉಪ್ಪು ಕಮ್ಮಿ ಆಯ್ತು ಟೇಸ್ಟ್ ಕಮ್ಮಿ ಆಯ್ತು ಅಂತಂದ್ರೆ ಸೈಡಿ ಗೆ ಒಂದ್ ಸಲ ಮತ್ತ್ ಸುಕ್ಕ ಅಂತ ಹೇಳಿ ನಾವು ಚಿಕನಿಂದು ಸುಕ್ಕ ಮಾಡಿರ್ತವಿ ಮೇಡಮ್. ಅದು ಸುಮ್ನೆಂಗೆ ಎಲ್ಲ ಈರುಳ್ಳಿ ಟಮಟೆ ಹಣ್ಣು ಎಲ್ಲ ಹಾಕ್ಬಿಟ್ಟು ಬೇಶ್ ಖಾರ ಪುಡಿ ಮೆಣಸು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿರ್ತೀವಿ ಮೇಡಮ್ ಅದನ್ನ ಸುಕ್ಕ ಟೈಪ್.
ಹಾ ಚಿಕನ್ ಸುಕ್ಕ ಅಂತ ಮಾಡ್ತಾರೆ ನಮ್ಮ
ಹ ಮೇಡಂ ಅದ್ ಮಾಡಿರ್ತೀವಿ ಮತ್ತೆ ಅದ್ರ ಜೊತೆ ಚೆ ತಿ ಮಾಡಿರ್ತಿವ್ ಮೇಡಮ್. ಮತ್ತ ಏನಂದ್ರೆ ಮತ್ ತ್ತೆ ಉಳ್ಳ ಇದು ಮಸರ್ ಚಟ್ನಿ ಮಾಡಿರ್ತೀವಿ. ಮತ್ತೆ ಇದೇನರ ಬಿರಿಯಾನಿ ಏನಾರ ಒಂದ್ ಸ್ವಲ್ಪ ಸಾಲ್ಟ್ ಏನಾರ ಸ್ವಲ್ಪ ನಮಗ್ ಟೇಸ್ಟಿಗ್ ಕಮ್ಮಿ ಆತಂದ್ರೆ ಇದು ಸುಕ್ಕ ಹಾಕೊಂಡ್ ಅದ್ರ ಜೊತೆಗೆ ಆಮೇಲ್ ಇದ್ ಊಟ ಮಾ ತಿವ್ ಮೇಡಂ.
ಊಟ ಮಾಡ್ತೀರಿ ಇದು ಆ
ಹ್ಮ ಮಾಡ್ತೀವಿ ಮೇಡಮ್ ಮತ್ತೆ ತಿರ್ಗ್ ನಾವ್ ಏನಾರ ಮತ್ತೆ ಆಸ್ ತುನು ಆಯಿಲ್ ಹ
ಮಾತ್ ಸರಿಯಾಗಿ ಕೇಳ್ಸ್ತಾ ಇಲ್ಲಮ್ಮ ಎಕೋ ಟವರ್ ಬರ್ ಮತ್ತ ಇಲ್ಲನ ಅನ್ತಲ್ಲೇ
ಆತಾ ಇಲ್ಲ ಮೇಡಮ್ ಮತ್ತೆ ಇವಂಗ ನೋಡ್ರಿ
ಹ ಈಗ ಕರೆಕ್ಟ್ ಬರುತ್ತೈತ್ ಮೇಡಮ್ ಹಾ ಈಗ ಕರೆಕ್ಟ್ ಬರುತ್ತಮ್ಮ ಮಾತಾಡು ಮಾತಾಡು
ಹ ಅದೇ ಮೇಡಮ್ ಮೊಸರು ಚಟ್ನಿ ಮಾಡಿರ್ತೀವಿ ಮೇಡಮ್
ಹಾ ಮೊಸರು ಚಟ್ಟಿ ಯಾವ ರೀತಿಯಮ್ಮ ಅ ಮಾಡೋದು
ಮೊಸರು ಚಟ್ನಿ ಅದ್ರಲ್ಲಿ ಮೊಸರು ಚಟ್ನಿ ಊಟ ಹಲೋ
ಮೊರ್ ಮೊಸರು ಚಟ್ನಿ ಯಾವ ರೀತಿ ಮಾಡ್ತರಿ ನೀವ ಅಲ್ಲೇ ನಿಮ್ಮಲ್ಲ
ನಾವು ಮೇಡಮ್ ನಮ್ಮ್ ಕಡೆಗೆ ಅದಕ್ಕೆ ಫಸ್ಟ್ ಮೊಸರು ತಗೊಂತೀವಿ ಮೇಡಮ್ ಒಂದ್ ಏಳು ಎಂಟು ಈರುಳ್ಳಿ ಬೇಕು ಮೇಡಮ್ ನಮ್ ಮನಿ ಫ್ಯಾಮಿಲಿ ಎಷ್ಟ ಇರುತ್ತೆ ಅಷ್ಟ ನೋಡ್ಕೊಂಡು ಆ ಅದ್ರ ತಕ್ಕಂಗೆ ಒಂದಂದು ಏಳೆಂಟು ಉಳಗಡಿ ಮತ್ತೆ ಎಲ್ಲಾ ಸಣ್ಣ ನೈಯನ್ ಸಗೇ ಸವಿ ಮೇಡಮ ಮತ್ತ ಸಮೀ ಶೆನ್ಕಾಯಿ ಹೆಚ್ಚುತ್ತವಿ ಮತ್ತೆ ಪುದೀನಾ ಕೊತ್ತಂಬರಿ ಮ ಮತ್ತು ಮೊಸೂರು ಮತ್ತೆ ಅದಕ್ಕೆ ಕಡ್ಲಿ ಪೌಡರು ಮತ್ತೆ ಕ್ಯಾರೆಟ್ ಇದ್ರೆ ಕ್ಯಾರೆಟ್ ತುರದ ಹಾಕಂತು ವ ಮೇಡ ಸೌತೆಕಾಯಿ ಇದ್ರೆ ಸೌತೆಕಾಯಿ ತೂರದ ಕಂತೀವಿ ಸೌತೆ ಕಾಯಿ ಇದು ಚೆನ್ನ ಲ್ಲ ಮೇಡಮ್ ಹೆಲ್ತಿಗೆ ಸೌ ಮಕಾಯಿ ಕ್ಯಾರೆಟು ಅದನ್ನ ಮಕ್ಕಳು ತಿನ್ನಲ್ಲ ಹಂಗಾಗಿ ನಾನನ್ ಏನ್ ಮಾಡ್ತೀನಿ ಮೇಡಮ್ ಯೂಸ್ ಮಾಡಬಿಡೆ ಮೊಸರು ಚೆ ನಾಗ ಯೂಸ್ ಮಾಡಿಬಿಡ್ತೀನಿ ಅದನ್ನ
ಿ ಮಸಾಜ ಚಟ್ನಿ ಜೊತೆಗೆ ಇರಬೇಕು ಬಿರಿಯಾನಿಯಲ್ಲಿ
ಹ್ಮ ಬಿರಿಯಾನಿಯಲ್ಲಿ ಅದ ಇದ್ರೇನೆ ಟೇಸ್ಟ್ ನೋಡ್ರಿ ಮೇಡಮ್ ಅದಕ್ಕೆ ಮತ್ತೆ ಕಡಲೆ ಪೌಡರ್ ಹಾಕ್ಬೇಕು ಮೇಡಮ್ ಅದು ಮೊಸರು ಚಟ್ನಿಗೆ
ಹಾ ಹಾ ಹ
ಅದು ಸ್ವಲ್ಪ ಕಡ್ಲೆ ಪೌಡರ್ ಹಾಕಿ ಕಲ್ಸಿದ್ರೆ ಅದ್ರಕ್ಕೆ
ಹ ಎಲ್ಲವೂ ಹಸಿ ಎಲ್ಲ ಹಸದೆೇ ಹಾಕಿ ಕಲ್ಸ್ಬೇಕೇಡಮ್ ಅದ್ಕ್ಕೆ
ಹ ಮೇಡಮ್ ಎಲ್ಲದ ಹಸ ಇಿದೆ ನೋಡ್ರಿ ಕ್ಯಾರೆಟ ಸೌತೆಕಾಯಿ ಮತ್ತೆ ಉಲಾಾಗಡ್ಡಿ ಸೆಮಶಂ ೈ ಪುದೀನ ಕೊತಂಬರಿ ಆ ಒಟ್ಟು ಅದಕ್ಕೇಂದ ನಾವು ಎಲ್ಲನ್ನು ಹಸದೆ ಹಾಕಿ ಕಲಸ್ತೀವಿ ಮೇಡಮ್ ಮೇಲೆ ಕಡ್ಲೆ ಮಾತ್ರ ಹಾಕಿ ಲಾಸ್ಟ್ ಹಗ ಕಲಸಿ
ಹ್ಮ ಚೆನ್ನಾಗಿರುತ್ತಾ ಟೇಸ್ಟ್ ಇರುತ್ತಮ್ಮ
ಹ ಮೇಡಮ್ ಮಸ್ತ್ ಇರುತ್ತೆ ನೋಡ್ರಿ ನೀವು ಒಂದ್ ಟೈಮ್ ಬಂದ್ರೆ ನಮ್ಮ್ ಮನೆಗ್ ಮಾಡಕೊಟ್ ಬಿಿಡ್ತೀವಿ
ಏಯ ಮಾಡಕೊಡ್ರಮ್ಮ ಬರ್ತೀವಿ ನೀವ್ ಹೇಳ್ತಾ ಇದ್ರನೆ ನನಗೆ ಬಯಲ್ರಿ ರುಚಿ ಇದು ನೀರ್ ಬರ್ತಾ ಐತೆ
ಹ ಮೇಡಮ್ ಮತ್ತೆ ಇದು ಹಾಕ್ಬೇಕ್ರಿ ಮೇಡಮ್ ಇನ್ನ ಒಂದ ಏನಂದ್ರೆ ಆ ಇದು ನಾವು ಬಿರಿ್ಯಾನಿ ಮಾಡ್ತೀವಲ್ಲ ಮೇಡಮ್ ಆ ಮಸಾಲಿಗೆ ಸ್ವಲ್ಪ ಹಣ ಹೆಣ್ಣ ನೀರು ಬಿಡ್ಬೇಕು ಮೇಡಮ್ ಸಪ ಹಣ್ಣ ಹಾಕಿ ಅದು ನೀರು ಬಿಡ್ಬೇಕು ಮೇಡಮ್ ಒಬ್ರೊಬ್್ರ ಹಾಕಲ್ನ ಅಂದ್ರೆ ಅವಾಗೆ ಅದು ನಮ್ಮ ಮುಸ್ ಮುಸ್ಲಿಮ್ಸ್ ಇದ್ರಲ್ಲ ಅಂದ್ರೆ ಅದ ಒಂದೇ ಇ ಸಸ್ಪೆನ್ಸ್ ಮಾಡ್ತಾರೆ ಅದೆಲ್ಲ ಯಾರಗ ಹೇಳಲ್ಲ ಅದ ಒಂದ ಸ್ವಲ್ಪ ಇ ಹಚಿ ಹಿ ರಸ ಬಿಟ್ರ ಮಡ್ ಅದು ಚೆನ್ನಾಗ ಟೇಸ್ಟ್ ಕೊಡುತ್ತೆ ಮತ್ತೆ ಇದು ಬಿರಿಯಾನಿಗೆ ಒಂದ್ ಸ್ವಲ್ಪ ಕೊಬ್ಬರಿ ಮಸಾಲೆ ಮಾಡ್ಕೊಬೇಕು ಮೇಡಮ್ ಕೊಬ್ಬರಿ ಮಸಾಲ ಸ ಏನ್ ಮಾಡಿರ್ತಿೀವಿ ಕರಿಗೆ ಆ ಮಸಾಲೆ ಅದಕ್ ಹಾಕ್ತ ಮೇಡಮ್ ನಾವ್ ಬಿರಿಯಾನಿ ಫ್ರೈ ಮಾಡ ಮುಂದೆ ಇದು ಪೀಸ್ಗಳು ಅದಕ್ ಹಾಕ್ಬಿಟ್ಟು ಮಾಡ್ತೀವಿ ಮೇಡಮ್ ನಾವವು ಫ್ರೈ ಮಾಡ್ತೀವಿ ೋಟ್ಲಲೆ ಎಲ್ಲಾ ಹಗೆ ಮಾಡದ್ ಮೇಡಮ್ ಅದ ಇದ್ ಬಿಿಟ್ರೆ ಯಾವ್ದ ಶೇರ್ವಾ ಬೇಡ ಕರಿ ಬೇಡ ಏನ್ ಬೇಡ ಅದ ಇದು ಸ್ವಲ್ಪ ಕೊಬ್ಬರಿ ಮಸಾಲೆ ಹಾಕಿ ಅದಕ್ಕೆ ಮತ್ತ ಮತ್ತ ಎಲ್ಲಾ ಬಿರಿಯಾನಿ ಅದು ಫ್ರೇಮ್ ಫ್ರೈ ಮಾಡಿ ಇದೆಲ್ಲ ಅನ್ನ ಎಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀವಿ
ಓಹ ಹಓ ಮಿಕ್ಸ್ ಮಾಡಿ ಅದನ್ನ ಊಟ ಮಾಡ್ತರೇನಲ್ಲಮ್ಮ
ಆ ಮೇಡಮ್ ಅದು ಏನಂದ್ರೆ ಪೀಸ್ ಪೀಸ ಅಲ್ಲ ಅಲ್ಲ ಅಲ್ಲ ಅಲ್ಲ ಅಲ್ಲ ಮಾಲೆ ಹತ್ತತ ಮೇಡ ಅದು ಅದನ್ನ ಮಸಾಲೆ ಬಿಡಿಸಕೊಂಡು ಅನ್ನದಲ್ಲಿ ಇದು ಕಲ್ಸ್ಕೊಂಡ್ ತಿಂತೀವಲ್ಲ ಮೇಡಮ್ ಅದೇ ಬಿರಿಯಾನಿ ಅದೇ ಒಂದು ರುಚಿ ರು ಚಿ ಬಹಳ ಚೆನ್ನಾಗಿರುತ್ತೆ ನವು ಮತ್ತುತ್ತು ಏನ್ ಶೇರ್ ನಮಗ ಏನ್ ಶೇರುವ ಬೇದ ಏನು ಬೇಡ
ಓಕೆ ಓಕೆಮ್ಮ ಓಕೆಮ್ಮ ಮತ್ತೆ ಮಾಡ್ತೀನಿರಮ್ಮ
ಹಾ ಓಕೆ ಮೇಡಮ್ ಥ್ಯಾಂಕ್ ಯು ಮೇಡಮ್
ಓಕೆ ಓಕೆ